ಕೇಳಿಸ್ತಿದ್ಯಾ ನನ್ ವಾಯ್ಸು
ಸಿದೆ ಏನ್ ಮಾಡ್ತಾ ಇದ್ದೀರಾ
ನಾನು ಈಗ ಏನು ಗ್ರಂಥಾಲಯದಿಂದ ಆಚೆ ಬಂದ್ವಿ ಎಲ್ಲಾ ಓದಿದ್ದಯ್ತು ನಾು ಗಂಟೆ ಆಗ್ತಿದೆ ಅಲ್ವಾ ಮಳೆ ಬರಕನ್ನ ಮುಂಚೆ ಸೆ ಎಲ್ಲಾರು ಮನೆ ಸೇರ್ಕೊಳ್ಳೋಣ ಅಂತ ಹೊರಗ್ ಬಂದ್ವಿ ಹಾಗೆ ನಿಮ್ಗೊಂದು ಹಾ ಕರೆ ಮಾಡ್ಬಿಡಲ್ಲ ಅಂತ ಮಾಡ್ದ
ಹ್ಮ ನವಸ್ತ್ ತಿನ್ಟ್ಟು ಮಲ್ಗಿದ್ವಿ ಇವಾಗ ಎದ್ವಿ ಹಾಗೆ ನಾವು ಮಾತಡೋಣ ನನ್ ಬಿಟ್ಟು ಕುೂತನ ಅ ಅಲ್ಲೆಲ್ಲ ಮಳೆ ಬರೋ ತರ ಆಗಿದ್ಯಾ
ಇಲ್ಲಿ ಮಳೆ ಬರ್ಬೋದು ಇನ್ನೊಂದು ಕಾಲ ಅರ್ಧ ಗಂಟಲ್ ಶುರು ಆಗುತ್ತೆ
ಹೌದಾ ನಾನನ್ ಸ್ವಲ್ ಬಟ್ಟೆ ಹಿಡ್ಕಂಡ್ ಬರ್ಬೇಕು ಅದಕ್ಕೆ ಕೇಳ್ತಾ ಇದೀನಿ ಅಲಿ ಸಾರ್ಟ್ ಇತು ಅಂದ್ರೆ ನಾನ ಎಲ್ಲಿೋಗಿ ಹಿಡ್ಕೊಂಡ ಬರ್ತೀನಿ
ಹ ಇಲ್ಲಿ ಇಲ್ಲಿ ಶುರು ಆಡ್ರೆ ಹೇಳ್ತೀನಿ ಬಿಡಿ ನಾನನ್ ಉರಗೆ ಇದ್ದೀನಲ್ಲ.
ಹ್ಮ.
ಹ್ಮ್ ಆದ್ರೂ ನಿಮ್ ಏರಿಯಾ ತುಂಬಾ ದೂರ ಇದೆ ಅಲ್ವಾ ಹೆಂಗ್ ಬರುತ್ತೆ ಅಲ್ಲಿ ಬರೋದಿಲ್ಲ ಅನ್ಸುತ್ತೆ ನೋಡಿ ನೀವು ಒಂದ್ಸರಿ
ಇಲ್ಲ ಮಧ್ಯಾಹ್ನ ನೋಡ್ದಾಗ ಫುಲ್ ಒಥರ ಮಳೆ ಬರೋತರ ಆಗ್ಬಿಟ್ಟಿತ್ತ. ಅದಕ್ಕೆ ಹೋಗಿ ಸ್ವಲ್ಪ ಬಟ್ಟೆ ಎತಿ ಎತಕೊಂಡ ಬಂದೆ. ಮತ್ತೆ ಇವಾಗ ನಾನ್ ಮಲ್ ಹಕೊಂಡಿರ್ಬೇಕಾದ್ರ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡೋದು
ಸುಮ್ನೆ ಹೋಗತಿರೋದೆಲ್ಲಾ ವ್ಯರ್ಥ ಆಗ್ಬಿಡುತ್ತೆ.
ಹೌದು. ಮತ್ತೆ ಇನ್ನೇನ್ ಸಮಾಚಾರ ಎಲ್ಲಾ ಆರಾಮ ಏನ್ ತಿಂದ್ರಿ ಊಟ ಮತ
ನಾನು ಹೊರಗಡೆ ನಾನು ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿದ್ರು. ಬೇಕಿತ್ತಲ್ವಾ ಅಂತ ಇನ್ ಎಲ್ಲಿಗ ಹೋಗೋಣ ನಿನ್ನ ಮೊನ್ನೆನೇ ತನೆ ಬಿರಿಯಾನಿ ತಿನ್ನಿದ್ದೀವಿ ಇವತ್ ಎಲ್ಲಿ ಗುರುವಾರ ತಿನ್ನಲ್ಲ ಅಂತ
ಹ್ಮ್
ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ಕೊಂಡ ತಿಂದ್ವಿ ನೀನು
ಹಓ ನೀವು ಗುರುವಾರ ಮಾಂಸ
ಹ್ಮ್ ತಿನ್ನೋದಿಲ್ಲ
ಹ್ಮ್
ಹ್ಮ್
ಮತ್ತೆ ಏನನ್ ಓದುದ್ರಿ ಇವತ್ತು
ಇವತ್ತು ಇವತ್ತು ಓದೋದಕ್ಕಿನ್ನ ನಾವು ಮಾತಾಡೋದು ನೆಕ್ಸ್ಟ್ ಇ ನಾವೇ ಏನ ಮಾಡ ಡ್ತೀನಿ ಅಂತ ಹೇಳ್ಕೊದು ಇ ಇ ಇ ಎರಡು ಮೂರ್ ವರ್ಷ ದಿನ ಏನ್ ಮಾಡಿದ್ವಿ ಯಾರ್ಯಾರ್ ಜೊತೆ ಹೆಂಗ ಹೆಂಗ್ ಜಗಳ ಆಡಿದ್ವಿ ಅನ್ನೋದ್ರಲ್ಲೇ ಮುಗ್ದೋಯ್ತು ಓದೇ ಇಲ್ಲ ಸುಮ್ಮ್ನೆ ಓದ್ತೀವಿ ಅನ್ನೋದು ಒಂದು ಅನ್ಕೊಂಡ್ ಬಂದಿದ್ದಷ್ಟೇ ಅತ್ರ ಬದಿಲ್ಲ ಏನುವೇ
ಹೌದಾ ಪಾಂಡಿಚೇರಿಗೆ ಪ್ರವಾಸ ಹೋಗಿದೆ ಅಂತ ಹೇಳಿದೆ ಯಾವ್ಯಾವ್ ಪ್ಲೇಸ್ ಗಳಲ್ಲಿ ಹೋಗಿ ೀ ಎಲ್ಲಾ ಚೆನ್ನಾಗಿತ್ತ ನೋಡೋಕೆ
ಹ ಎಲ್ಲ ಚೆನ್ನಾಗಿತ್ತು ಈ ಅಲ್ಲಿ ನಾವು ತುಂಬ ಬೀಚ್ಗಳಿಗೆ ಹೋಗಿದ್ದು ಬೇರೆ ಎಲ್ಲೂ ಹೋಗಿಲ್ಲ ಒಂದು ಐದು ಬೀಚ್ಗಳಗೋದೆ ಹೋಗಿದ್ದೆ ಮತ್ತೆ ಒಂದು ಅ ಬೋಟ್ ಹರ್ಡ್ಗಳು ಕರ್ಕೊಂಡು ಹೋಗ್ತಾರೆ ಹ ಎಲ್ಲಾ ತೆಗ್ದಿರ್ತಾರಲ್ಲಾ ಆ ತರ ಒಂದ್ ಜಾಗದಲ್ಲಿ ನಿಲ್ಸಿದ್ರು ಒಂದ್ ಸ್ವಲ್ಪತ್ತು ಅಲ್ಲೆಲ್ಲ ನಾವು ಚೆನ್ನಾಗೆ ಅ ಅದೇ ಅವರು ಫ್ರೆಂಚ್ ಅವರು ಮತ್ತೆ ಈ ಪಾಂಡಿಚೇರಿ ಅವರು ಅಲ್ಲಿ ವ್ಯಾಪಾರ ನಡೆಸ್ತಾ ಇದ್ರಂತೆ
ಹಾ ಹೌದಾ
ಕೊಂಡ ಹೋಗಿದ್ರು ಮತ್ತೆ ಆಹ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ತಾರೆ ಅಲ್ಲಿ ಕರ್ಕೊಂಡ್ ಹೋಗಿದ್ರು ಮತ್ತೆ ದೊಡ್ ದೊಡ್ಡ ಅಡ್ಗಗಳು ಆಹ್ ಅ ಮೀನ್ಗಳು ಹಿಡಿಯಕಂತ ಸಮುದ್ರದ ಒಳ ಗಡೆ ಹೋಗುತ್ತೆ ತಾನೆ ತುಂಬಾ ಅದನ್ನ ತೋರ್ಸಿದ್ರು ಆಮೇಲೆ ಮತ್ತೆ ಅಹ ಇದು ಬೀಚ್ ಮತ್ತೆ ಸಮುದ್ರ ಅಹ ಎರಡು ಒಂದಾಗುತ್ತೆ ತಾನೆ ಆ ಜಾಗ ಕರ್ಕೊಂಡ್ ಹೋಗಿದ್ರು
ಬೀಚ್ ಮತ್ತೆ ಸಮುದ್ರ ಹೆಂಗಂಗ್ ಒಂದಾಗುತ್ತೆ
ಎರಡು ನೀರುನು ಬಂದು ಸೇರುತ್ತೆ ಅಲ್ಲ ಒಂದೇ ಕಡೆಗೆ ಅದು ಆ ಅದು ನೆಲ ಆದರೆ ಬಾರ್ಡರ್ ಗೊತ್ತಾಗುತ್ತೆ ಬಟ್ ಅದು ನೀರಲ್ವಾ ಆಯ್ ಆಯ್ ಕೊನೆಯವರೆಗೂ ಹೋಗಿ ತೋರಿಸ್ತಾರೆ ಇದು ಎರಡು ಹ ಮೀಟ ು ಜಾಗ ಇದೆ ಅಂತ ಹೇಳಿ
ಹೌದಾ ಈ ತರ ಎಲ್ಲ ಆಯ್ತಾ ಹಾಗಿದ್ರೆ ತುಂಬಾ ಚೆನ್ನಾಗಿರ್ತಂತ ಜನಮ ಪಾಂಡಿಚೇರಿ ಪ್ರವಾಸ
ಚೆನ್ನಾಗಿತ್ತು ಎಲ್ಲ ಸ್ನೇಹಿತರ ಇದ್ರಲ್ವ ತಲಾಟೆ ಮಾಡಿಕೊಂಡು ಅಲ್ಲಿ ಹ ನೀರಲ್ ತಳ್ಿಬಿಡ್ತೀನಿ ಅಂತ ಎಲ್ಲ ಮಾಡ್ಕೊಂಡು ಆ ಬೋಟಲ್ನು ತುಂಬಾ ಬರೀ ಫೋಟೋ ತಗೊಳ್ಳೋುದೇ ಆಗೋಗಿತ್ತು ಅಲ್ಲನ
ಎಷ್ಟ್ ದಿನಗಳ ಕಾಲ ಆಯ್ತು ಹತ್ತು ದಿವಸ ಇದ್ರ ಅಲ್ಲೇ
ಹ ದಿನ ಐತ್ವಿ ನಾಲ್ಕ್ ದಿನ ಇದು ಹೋಗಿದ್ದು ಗ ಬುಧವಾರ ರಾತ್ರಿ ಹೋಗಿದ್ದು ಬಂದಿದ್ದು ಭಾನುವಾರ ಬಂದು ಮಧ್ಯಾಹ್ನ ಬಂದಿದ್ಧ್
ಹ್ಮ್ಮ್ ಹೌದ ಹಾಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೋಗ್ಬೇಕಂತ ಅನ್ಕೊತಾನ ಇದೀನಿ ಯಾಕೋ ಆಗ್ತಾನೆ ಇಲ್ಲ ನಾನು ಅನ್ಕೊಂಡಷ್ಟು ದೂರ ಆಗ್ತಿದೆ
ಅದೇ ಆ ಏನ್ ಗೊತ್ತಾ ಈ ಟೈಮ ಅಲ್ಲಿ ಹೋಗ್ಬೇಡಿ ಅಲ್ಲೆಲ್ಲ ಇನ್ನ ಮಳೆಗಾಲ ಶುರು ಆಗಿರಲ್ಲ
ಹ್ಮ್ ಮತ್ತೆ ಯಾವ್ ಟೈಮ್ ಅಲ್ಲಿ ಮಳೆಗಾಲ
ಅಲ್ಲಿ ಅಲ್ಲಿ ಅ ಆ ಅಲ್ಲಿಗೆ ಜಾಸ್ತಿ ಜನ ಪ್ರವಾಸಿಗರಿಗೆ ಹೋಗೋದೆ ಅಕ್ಟೋಬರಿಂದ ಅಕ್ಟೋಬರ್ ಇಂದ ಮಾರ್ಚ್ ರ್ಚ್ ವರೆಗೂ ಅದೆಲ್ಲಾ ಆದ್ಮೇಲ್ ಹೋದ್ರೆ ನಿಮ್ಗೆ ಆಹ ತುಂಬಾ ಜನ ಇರೋದಿಲ್ಲ ಆದ್ರೆ ನೀವ್ ಏನು ನೋಡಕ್ ಕ್ಕಾಗಲ್ಲ ಎಲ್ಲ ಬಿಸ್ಲಿ ಇರುತ್ತೆ ಅಕ್ಟೋಬರ್ ಇಂದ ಹೋಗಕ್ಕೆೆ ನೋಡಿ ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಮತ್ತೆ ಅ ಹೊರಗಿನ ಅವ್ರು ಬಂದಿರ್ತಾರೆ ಈಗ ಹೋಗಿದಾಗ ಬರೀ ಅಲ್ಲಿರೋ ಜನ ಅಲ್ಲಿ ವಾಸ ಮಾಡ್ ತಿರೋ ಜನ ಮಾತ್ರ ಇದ್ರು
ಹ್ಮ್
ಅದಕ್ಕೆ ನಮ್ಗೆ ಅಷ್ಟು ಅಹ ನೀವು ಏನಾದ್ರೂ ಪಬ್ ಅದೆಲ್ಲ ಟ್ರೈ ಮಾಡ್ಬೇಕಂದ್ರೆ ಈ ಟೈಮ್ ಅಲ್ಲೆಲ್ಲ ಹೋಗ್ಕ್ ಆಗಲ್ಲ
ಹ್ಮ್ ಅದೆ ಇವಾಗ ಅಕ್ಟೋಬರ್ ಅಲ್ಲಿ ಹೋದ್ರೆ ಅವಾಗ ಪ್ರವಾಸಿಗ ಜಾಸ್ತಿ ಬರ್ತಾರಲ್ವಾ ಅವಾಗ ಚೆನ್ನಾಗಿರುತ್ತೆ ಮತ್ತೆ ಮೊತ್ತನು ಕಡಿಮೆ ಮಾಡಿರ್ತಾರಲ್ ಅಲ್ವಾ
ಹೌದು ಹೌದು ದು
ಮತ್ತೆ ಇನ್ನನ್ ಸಮಾಚಾರ ಎಲ್ಲ ಆರಾಮ
ಹಾ ಆರಾಮ್ ನೀವ್ ಏನ್ ಮಾಡಿದ್ರಿ ಇವತ್ತು ಊಟ
ನಾನ್ ಇವತ್ತು ಊಟ ಟೊಮೆಟೊ ಬಾತ್ ತಿಂದೆ ಟೊಮೆಟೊ ಭಾತು ಮತ್ತೆ ಹ ಅಡ್ಗೆ ಎಲ್ಲ ಮಾಡಕ್ ಬರಲ್ಲ ಅಷ್ಟ ಅವನೊಂದ ಸ್ವಲ್ಪ ಸ್ವಲ್ಪ ಪಲಕ್ ಚಿತ್ರನ ಪುಳಿ ಹೋಗ್ರೆ
ಹೌದಾ ಚಿತ್ರನ ಮಾಡ್ತ ತ್ತೀರ ನೀವು ನನಗೆ ಗೊತ್ತಿಲ್ಲ
ಚಿತ್ರಾನ್ ಫಸ್ಟ್ ಎಣ್ಣೆ ಹಾಕೊಂತೀವಿ ಎಣ್ಣೆ ಹಾಕೊಂಡಾದ್ಮೇಲೆ
ಹ್ಮ
ಬೈಕು ಆಶಿಮೆಣಿಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಬಬೇಕು ಬೆಳ್ಳುಳ್ಳಿ ಆಪ್ ಆಪ್ಷನಲ್ಲಿ ನಿಮ್ಗೆ ಸರಿನಾ ಹ ಅದಾದ್ಮೇಲೆ ಕರಿಬೇನ್ ಸೊಪ್ಪು ಕೊತ್ತಂಬಿರಿ ಸೊಪ್ಪು ಇಷ್ಟು ಇಟ್ಕೊಬೇಕಲ್ಲ ಈಟಾಗಿ ಕಟ್ ಮಾಡಿ ಅದಾದ್ಮೇಲೆ ಹಹ ಆ ಒಂದು ಸ್ವಲ್ಪ ಆಯಿಲ್ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಅಹ ಕಡಲೆ ಬೀಜ ಕಡಲೆಬೇಳೆ ಸ್ವಲ್ಪ ಆಮೇಲೆ ಉದ್ದೀನ್ಬೇಳೆ ಆಕ್ಬಿಟ್ಟು ಸ್ವಲ್ಪ ಕಲರ್ ಬಂದ ತಕ್ಷಣ ಸಾಸಿವೆ ಆಗ್ಬಿಡ್ಬೇಕು ಅದೆಲ್ಲಾ ಒಂದ ಸಲಾ ಸೌಂಡ್ ಬರಕ್ ಸಾರ್ಟ್ ಆಗುತ್ತೆ
ಹಾ ಹಾ ಗೊತ್ತು ಗೊತ್ತು ಹ
ಅದಾದ್ಮೇಲೆ ಅಶಿಮೆ ಶಿನ್ಕಾಯಿತ ಅಶಿಮಿರ್ಚಿಕ ಕಿ ಈರುಳ್ಳಿ ಹಾಕಾದ್ಮೇಲೆ ಕರ್ಬೇನ್ ಸೊಪ್ಪ ಹಾಕ್ತಿವಿ ಯಾಕಂದ್ರೆ ಕರ್ಬೇನ್ ಸೊಪ್ಪು ಸೌಂಡ್ ಮಾಡುತ್ ಜಾಸ್ತಿ ಹ ಅದಕ್ಕೇನೆ ಅದಾದ್ಮೇಲೆ ಹಂಗೇನೆನೆ ಆಹ ಸ್ವಲ್ಪ ಹೊತ್ ಅ ಅ ಫ್ರೈ ತರ ಮಾಡ್ ತಿ ಅದಾದ್ಮೇಲೆ ಹ್ಮ್ ಕಾಯ್ ತುರಿ ಇರುತ್ ತಲ್ವಾ ಪಾಯ್ ತುರ್ಕೊಂಡ್ರೆ ಅದ್ ಆಗ್ಬಿಟ್ಟು ಆಹ ಅರ್ಶಿಣ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಒಂದ್ ಎಡ್ ನಿಮಿಷ ತಿರ್ಗಿಸ್ತೀವಿ ತಿರುಗಿಸಿ ಆದ್ಮೇಲೆ ಸ್ವಲ್ಪ್ ಪಾರ ಆದ್ಮೇಲೆ ಹ್ಮ್ ಕೊತ್ತಂಬೀರಿ ಸೊಪ್ ವಾ ಮತ್ತೆ ಒಂದ್ ಲೆಮನ್ ನಿಮ ಎಷ್ಟ ಬೇಕೊ ಅಷ್ ನಿಂಬೆ ಹಣ್ಣು ಅವು ಜಾಸ್ತಿ ಉಳಿಬೇಕಂದ್ರೆ ಜಾಸ್ತಿ ಬಿಟ್ಕೊಳ್ಳಿ ಇಲ್ಲಂದ್ರೆ ನಿಮ್ಗ್ ಸ್ವಲ್ಪ ಬೇಕ್ ಗು ಅಂದ್ರೆ ಸ್ವಲ್ಪ ಬಿಟ್ಕ ಕೊಂಡು ಪ್ರೈಸ್ ಕೆಮಿ ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ ಅಷ್ಟೆ ಚಿತ್ರಾನ್ನ ಅದೇ
ಹೌದಾ ನೀವು ಒಂದೇ ತರ ಚಿತ್ರನ ಮಾಡ್ತೀರಾ ಇಲ್ಲ
ಇಲ್ಲ ನಾವ್ಯವು ಎರಡ್ ಈ ತರ ಚಿತ್ರಣ ಮಾಡ್ ತಿ ಒಂದು ಇವಾಗ್ ಕೇಳಿದ್ನಾಲ್ಲ ನಿಮ್ ಹೆಣ್ ಚಿತ್ರಣ ಅದು ಇನ್ನೊಂದು ಟೊಮೆಟೋ ಚಿತ್ರಣ ಅ ಟೊಮೆಟೊ ಚಿ ತಂಡಗೆ ಸೇಮ್ ಇವಾಗ್ ಇವಾಗ್ ಏನ್ ಹೇಳಿದ್ನಲ್ಲ ಅದ್ ಅನ್ನ ಹಾಕ್ತಿವಿ ಅವಾಗ್ ಇನ್ನೊಂದ ಎಗ್ ಎಕ್ಸ್ಟ್ರಾ ಆಡ್ ಮಾಡಕ್ ಇನ್ನೊಂದು ಎಕ್ಸಟ್ರಾ ಹಾಕೊಂತೀವಿ ಅದ್ ಟೊಮೊ ನಿಂಬೆ ಹಣ್ಣ್ ಹಚ್ಬಿಟ್ಟು ಹಾಕೊಂತೀವಿ ಅವಾಗ್ ಟಮೊಟೊ ಹಣ್ಣ ಹಕ್ದಾಗ ನಿಂಬೆಣ್ಣ ಜಾಸ್ತಿ ಹಾಕಲ್ಲ ಸ್ವಲ್ಪ ಹಾಕೊಂಡ್ರೆ ಹಾಕೊಂತೀವಿ ಯಾಕಂದ್ರೆ ಆ ಟಮೋಟೊ ಹಣ್ಣ್ ಕೂಡ ಉಳಿ ಇರುತ್ತೆ ಅಲ್ ಲ್ವಾ ಹ ಅದಕ್ಕೆ ಏನ್ ಟಮೊಟೋ ಹಣ್ಣ್ ಜಾಸ್ತಿ ಸ್ತಿ ಹಾಕಕ್ ಹೋಗಲ್ಲ ಸ್ವಲ್ಪ ತೆಗಿ ಅಷ್ಟೇನೆ ಈ ತರ ಮಾಡ್ ಕೊಂಡ್ ತಿಂತೀವಿ ನೀವ್ ಯಾವ್ ಅಡಿಗೆ ಚೆನ್ನಾಗ್ ಮಾಡ್ತೀರಾ ಈತರ
ನಾನು ಅಡಿಗೆ ಅಂತ ಏನು ಮಾಡಿಲ್ಲ ಇದುವರೆಗೂ ಎಲ್ಲಾ ಅಕ್ಕ ಇರ್ತಾರಲ್ಲ ಅ ಮಾಡ್ಕೊತಾರೆ ನಾನು ಸುಮ್ನೆ ತರಕಾರಿ ಹೆಚ್ ಕೊೊಡೋದು ಈ ತರ ಮಾಡ್ತೀನಿ ಅಷ್ಟೇ
ಹ್ಮ್
ಹ್ಮ್ ಅಡಗೆ ಮಾಡೋದಕ್ ಹೋಗಲ್ಲ ಈ ಕೇಳಿದ್ರೆ ನಾನು ಒಂದ ಮ್ಯಾಗಿ ಮಾಡ್ಕೊಡ್ತೀನಿ ಕಾಫಿ ಮಾಡ್ಕೊಡ್ತೀನಿ ಅಷ್ಟೆ
ಇಲ್ಲ ನಂಗೆ ಚಿತ್ರನ್ನ ಇಡ್ತ ಮ ಅದು ಇದು ಟೊಮೆಟೊ ಚಿತ್ರನ ದೋಸೆ ಹಾಕಕ್ ಬರುತ್ತೆ ಅದಾದ್ಮೇಲೆ ಮಾಂಸಾಹಾರದಲ್ಲಿ ಬಿರಿಯಾನಿ ನೀ್ ಮಾಡಾಕಕ್ಕೆ ಸ್ವಲ್ಪ ಬರುತ್ತೆ ಮತ್ತೆ ಆಮೇಲೆ ಕಬಾಬ್ ಮಾಡ್ತೀನಿ ಹ್ಮ್ ಹಾ ಇಷ್ಟು ಬರುತ್ತೆ ಆಮೇಲೆ ಬೇಳೆ ದಾಲ್ ಬರುತ್ತೆ ಗೊತ್ತ ಹಾ ಹಾ ಅದೊಂದು ಮಾಡ್ತೀನಿ ಹ ಬೇಳೆ ದಾಲ್ ಒಂದ ಸ್ವಲ್ಪ ಮಾಡ್ತೀನಿ ನಿ ಅಷ್ಟೇ ಇನ್ ಬೇರೆದೆಲ್ಲ ಅಷ್ಟು ನನ್ಗ ಹ ಬರಲ್ಲ
ಹ್ಮ್ ಪಿರಿ ಮಾಡ ಹರ್ತೀನಿ ಅಂತ ಹೇಳ್ತಿದ್ದೀರಲ್ವಾ ಅಷ್ಟಾದರೂ ಬರುತ್ತಲ್ಲ ನೀವು ಒಬ್ಬರೇ ಇದ್ದರೆ ನೀವೇ ಮಾಡ್ಕೊಂಡು ತಿನ್ಬೋದು ಯಾರು ಯಾರಿಗೂ ಅಹ ಕಾಯ್ಕೋೊಂಡ ಕುತ್ಕೋನೊ ಅವಶ್ಯಕತೆ
ಬಿತ್ಯಾದಂತು ಆಯ ಮತ್ತೆ ಇನ್ನೇನ್ ಸಮಾಚಾರ
ಮತ್ತೆ ಎಲ್ಲ ನೀವೇ ಹೇಳ್ಬೇಕು
ಅಲ್ಲಾ ನೀನ್ ನೀವು ರಾಮೀನ್ ಅಂತ ಎಲ್ಲ ಎಲ್ಲ ಚೆನ್ನಾಗ್ ಮಾಡ್ತಿದ್ದೀನಿ ಅಂತ ಹೇಳಿದು ಯಾವಾಗ್ ಮಾಡಿದ್ರಿ ನಮಗು ಹ ಕುಡಿಯಲ್ಲ
ಹಾ ರಾಮ್ಯನ್ ರಾಮ್ಯನ್ ಹ ಅದು ಏನಿಲ್ಲ ನಿಮ್ಗೆ ಅದಕ್ಕೆ ಆಹ ಅಣಂಬೆ ಗೊತ್ತಾ ಅಣ್ಬೆ
ಹ್ಮ್
ಅ ಬೇಬಿ ಕಾರ್ನ ಮತ್ತೆ ಅಲ್ ಲೆ ಟೇಸ್ ಅಂತ ಬರುತ್ತೆ ಆದ್ ತೊ ಆಮೇಲೆ ಹ್ಮ್ ಈ ಮೂರು ಇಪ್ಪಟ್ಟಿ ಬೀನ್ಸು ಈ ತರ ನಿಮ್ಗೆ ಆದ್ ಮತ್ತೆ ಬೇಯಿಸ್ಕೊಂಡೋತರ ಕ್ಯಾರೆಟು ಈ ತರ ಅರ್ಧ ಅರ್ಧ ಬೇಯ್ಕೊಂಡು ತಿನ್ಬೋದಲ್ಲಾ ಅ ತರ ತರಕಾರಿಗಳು ತಗೊಬೇಕು ಮತ್ತೆ ಹ ಹ ಮ್ಯಾಗ್ ಗಿ ತಗೊಳ್ಳಿ ಮ್ಯಾಗಿ ತಗೊಂಡು ಈಗ ಈ ತರಕಾರಿಗಳೆಲ್ಲ ಇದೆಯಾಲ್ವಾ ಅದನ್ನ ನೀರಲ್ಲಿ ಬೇಯಿಸ್ಕೋಬೇಕು ಅರ್ಧ ಬೇಯಿಸ್ಕೋಬೇಕು ಅಷ್ಟೆ ನೀರಲ್ಲರ್ಧ ಬೇಯಿಸ್ಕೊಂಡು ಅದನ್ನ ತಗ್ದಿದ್ದ ಆದ್ಮೇಲೆ ಸುಮ್ನೆ ಎಣ್ಣೆಯಲ್ಲಿ ಒಂದು ಆಹ ಒಂದ್ ನಿಮ್ ಒಂದ್
ಸರಿ ನಮ್ಮಮ್ಮ ಕರೀತಾ ಇದ್ದಾರೆ ಇರಿ ಇಲ್ಲಿ ಕಾಲ್ ಮಾಡ್ತೀನಿ ಮತ್ತೆ ಹ್ಮ್ ಸರಿ